ಇಲೋ ಹಪಾ ಇಲ್ಲಿ ಎಟ್ ನಿಮ ಹೋಗಿದ್ ಬಾಪಾ
ಯ ಕಲ್ಗಲ್ ಮಾತಾಡ್ಬೇಕಕ್ ಅವಳ ಒೊಂಡ್ೈ್ನ ಅತ್ತಗ ಕಣ್ಣು ಮರ್ಯಾಗ
ಹ
ಸರಿ ಕಳ ಮಾತಾಡ್ಬೇಕಳ ಹೋಗಯ್ತೀನಿ ಆ ಹಾ ನ ಹೋಗುವ ಅಂತಾನ ಅ ಕಾಲಲಿ ಮಾತಾಡ್ಬೇಕ ಹ ಹೋಯ್ತನಿ ಅಂತಂದಿ
ಸದ್ ಬಂದ್ಬಿಡಿ ಸರ್ ಈ ಕಡೆ ತಲೆ ಕೆಡಸ್ಕೊಬಿಡಿ ಅವರು ಪಾ ಅವರು ಪ್ರೈವೇಟ್ ಆಗ ಮಾತಾಡ್ಲಿ ಏೋ ಯಾಂದೆ ದುಡ್ಡು ಕೊಟ್ಟೋ್ರರು ಹಲ್ಲಾ ಈಗ ಅವ್ ಮಾತಾಡ್ೇಬೇಕಲ್ಲ ಅವ್ರು ಮಾತಾಡ್ಬೇಕು ಇವ್ರು ಮಾತಾಡ್ಬೇಕು
ಹಾ ಸರ್ ಹೇಳಿ ಸರ್
ಹಾ ಈಗ ದುಖ ಕೊಟ್ಟವ್ರಲ್ಲ ಈಗ ಅವ್ರು ಸಂಂದ್ ಗಂಟ ಮಾತಾಡ್ತಾರ ತರ
ಸರ ನೀ ನಿಮ್ಗೆ ಕನ್ಫರ್ಮ್ ಆಗಿ ಅವ್ರೆ ಅಂತ ಯಾವ ಗೊತ್ತೈತ ಫ್ರೆಂಡ್ ಅಂತ
ಯಾರ ಸರ್
ಆ ಮಸ್ತ್ತ್ ನಿಮ್ಗೆ ಏನಾರು ಪ್ರೂಫ್ ಏನಾರು ತೋರ್ಸನ
ಯ ಅಂದ್ರೆ ನೀವ ಹೇಳದ್ ಅರ್ಥ ಅಲಿಲ್ಲ
ಸ್ಕ್ಯಾನರ್ ಅದು ಯಾವ್ದ ಹುಗಿದ ್ರೆಂಡ್ ಹುಡುಗಿದ ಕಳಸ್ತೀನಿ ಅಂತಂದಲ್ಲ ಅ್ರರು
ಅದೇನು ಗೊತ್ತಿಲ್ಲ ಸಾರ್ ಒಟ್ನಲ್ಲಿ ಅದು ಹುಡ್ಗಿಗೆ ಅಂತ ಗೊತ್ತು ಅದ ಯಾವ್ ಹುಡ್ಗಿ ಅಂತಾನೂ ಗೊತ್ತು
ಬ್ಬರೆಯಾ
ಲ್ಲ ಬುಡಿ ಬ್ಯಾಳಪಪ್ಪ ಯಾಕ ಏನ ಮಾಡ್ಕೊ ಬರಲಿ ಅವ್ರು ಅದ ಅವ್ರ ಇಷ್ಟ ಹೋಟ್ಲಲ್ಲಿ ನನಗ್ ದುಡ್ದ ಕೊಡ್ಬೇಕಾದ್ರ ಅವ್ರ ಅವ್ರು ಅಷ್ಟೇ ಹ್ಮ್ ನಾ ಇದ್ರಲ್ಲಿ ಇದ್ರಲ್ಲಿ ಒಂದೂವರೆ ನಂದ ಹಾಳಿಯದ್ ಐನೂರು ಸರ್
ಎರಡ್ ಸಾವಿರ
ಹ್ಮ್ ಅದಷ್ಟು ನ ರಾ ಟ್ರೆ ಫಸ್ಟ್ ಒಂದೂುವರೆ ಸರ್ ಅದ ಐನೂರು ಬಿಡಿ ಅದ ಐನೂರು ಅವನ್ಿಗೆ ಕೊಟರೋದು
ಹಾ
ಬೇರೆಯವ್ರಿಗೆ ಎಂತ ಹಾಕಟಿರೋದು ಆ ಒಂದುವರೆ ಬರ್ಬೇಕಕ್ ಸರ್ ನಂ ಪಫಸ್
ಹ್ಮ್
ಹ್ಮ ಈಗನೂರು ಯಾವತ್ ಇದ್ರು ಬತ್ತ ಬರ್ಲಿ ಹ್ಮ ಸರ್ಸ ಸರ್ ನೀವ್ ಆಗೋಡ್ಲಿಲ್ವಾ ಸರ್ ಅವ್ರಗೆ ಎಲ್ಲ ಜಾಸ್ತಿ
ಹ ಆಾಮ ಅ ಎಲ್ಲ ಅಡ್ಜಸ್ಟ್ ಮಾಡ್ರ ಸರ್ ಯಾರಾದ್ರರು ಅಡ್ಜಸ್ಟ್ ಮಾಡ್ರಿ
ಹ ನಂಬರ್ ಬೇಕ ಮಕ್ಕಿದ್ದ್ ಯಾರತ್ರ ಅಡ್ಜಸ್ಟ್ ಮಾಡಿದ್ರ ಕೇಳಿ
ಗತ್ತ ಮಾದಾಳ್ತಿ ಅವರು
ಹೇಳಿ ನನ್ ಕೇೇಳ್ದಾನಿ
ಯ್ ನಮ ಸಹಪಾಟಿ ಕೇಳ್ತಾನ ಹೇಳಡಪ್ಪ ಯಾರತ್ರ ಅಡ್ಜಸ್ಟ್ ಮಾಡ್ದ ಹಾ ಯಾರತ್ರ ಜಸ್ಕತ ಕಾಲೇಜ್ ಫ್ರೆಂಡ್ ಅಂತ
ಯಾರ ಸರ್, ಕಾಲೇಜ್ ಫ್ರೆಂಡು ಒಂದು
ಕಾಲೇಜ್ ಹ ಕಾಲೇಜ್ ಫ್ರೆಂಡ್ ಒಂದವರೆ ಸಲ ಕೊಡ್ರ
ಹಾ ಏನ ಅವರ್ನಲ್ ಕಿತ್ ಇತ್ತ ನಾಟಿ ಮಾಡ್ರಲ್ಲ ಕಕಳಿ ಹ್ಮ
ಹ್ಮ
ಏನೋ ಒಂದ ಕಿತ್ತಿ ಕಿತ್ತಿ ನಾಟಿ ಮಾಡಾರಲ್ಲ
ಹ್ಮ್
ಹ್ಮ್ ನೀಸ ಸಮಾಚಾರ
ಏಳಕ್ಕೋಳ
ಏನಳ ಬನಿಸ
ಹ್ಮ್
ತಲಾ ಕೆಟ್ಟಬಡ ಸಾರ್ ನೋ ಅವರು ಏನ್ ಮಾಡವ್ಸ ಇನ್ನೊಂದ್ ಹತ್ತಿನಕ್ಕೆ ಹೋಗ್ಬೇಕು ಗುಡ್ ರಡಿ ಮಾಡ ಹಾಕಬಹು ಊರ್ ಬಿಟ್ಟ ಹೋಗಬೇಕು ಬಿಸ್ತಿನ ಇಲ್ಲಿ ಒಂ ತರ ಏನೋ ಒಳ್ಳೆ ಆರ ಪಕ್ಷಿ ಕಂಡಾಗಿ ಹೆಂಗ್ ಬೇಕಾದ ಓಡಾಡ್ತಿದ್ವಿ ಮಾಡ್ತಿದ್ವಿಿ
ಹ್ಮ್
ನೀಗ ಕಮಿಟ್ಮೆಂಟ್ ಜೀವುನಾ ಜೀವನ್ ಅನ್ನೋದ್ ನೋಡ್ತಾನಿ ಬಟ್ ಇವಾಗ ಇನ್ನೊಂದು ಹೊಸತಾಗಿ ಕಂಟಿನ್ಯೂಸ್ಲಿ ಹ್ಮ ಬೆಂಗ್ಳೂರ್ ಹೋಗಿ ಸೇರ್ಬೇಕು ಬೆಂಗ್ಳೂರಲ್ಲಿ ಹೆಂಗ್ ಹೆಂಗದ್ದು ಏನೇನದ್ದು ಹ ನದ್್ಮೆ ಇವತ್ತ ಮಾಡ್ತಾವ ವಿಷ
ಹಾ ಸರ್
ಊಟ ಹೆಂಗ್ ಸೆಟ್ ಆದದ್ದು ಜನ್ರ ಹೆಂಗ್ ಸೆಟ್ ಆದದರು ಏನ ಎತ್ಲ ಅನ್ನೋದು ಹ ಒಂದಸತ್ ಅ ಬೇರೆಯವ್ರರು ನೋಡ್ರೆ ಆಯ್ತಾ ಸರ್ ಬೇರೆ ಇನ್ನು ನಮ್ಮ್ ಹುಡ್ಗುರುಗಳ ಅವ್ರಲ್ಲ ಅವ್ರರೆಲ್ಲಾ ಒಬ್ಬೊಬ್ರೆ ಅವ್ರ
ಹ
ಹಾಲೋ
ಹಾ ಸರ್ ಹೇಳಿ
ಹೌ ಒಬ್ಬೊಬ್ರ ಅವ್ರ ಸರ್ ಅವ್ರ ನೋಡಿದ್ರೆ ಸ್ವಲ್ಪ ಸಮಾಧಾನ ಅವ್ರೇ ಅವರ ನಮಮ್ಮ ಕೈಲಿ ಇರಾಕ ನ ಅಂತ ಅನ್ಸ ಸುತ್ತೆ
ಹಾ
ಮಂದೊಂದ್ಸಲ ಬೇಜಾರಾಯಯ್ತ ಸರ್ ಏನ ಊರ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಮನವಸ ನಿಗೆ ಹೇಳಿ ಸರ್ ಆಾ
ಹೇಳ ಇನ್ನೇನ್ ಸಮಾಚಾರ
ಹೇಳಿಿಸ ಅಷ್ಟೊತ್ತಂದು ನಾನೇ ಹೇಳ್ತವನೆಲ್ಲ ಹಾ
ಹೇಳಿ ಸಾರ್
ಯಾವ ಯಾವ್ ಡಿಸ್ಟ್ರಿಕ್ ಹಕ್ತಾರೆ ಸರ್ ಅಪ್ಲಿಕೇಶನ್
ಹ ಇನ್ನುೂ ಅನಾಲಸಿಸ ಮಾಡಿಲ್ಲ ಸರ್ ನೋಡ್ಬು
ಅಂದ್ರೆ ಯಾವದಕ್ ಹಾಕ್ಬೇಕು ಅಂತ ಒಂದ ಅನ್ಕಂದಿರದು ಆ ಒಂದ್ ಇದಕ್ ಹಾಕ್ಬೋದು ಅಥವಾ ಇದಕ್ ಹಾಕ್ಬೋದು ಒಂದ್ ಎರಡ್ ಮೂರ್ ಚಾಯ್ಸು
ಯಾವ್ದೋ ಒಂದ್ ನೋಡ ಬನಿಸ ಇನ್ನುೂ ಹೋಗಿಲ್ಲಪ್ಪ ಅಲ್ಲ ಹಾಕ್ಬಿಟ್ಟ ಏನ್ ಮಾಡೋಾಕದ್ದು
ಇನ್ನು ಏನ್ ಮಾಡ್ತಾ ಇದ್ದೀರಿ ಸರ್ ನೀವು
ಏನ್ ಮಾಡೇಡಮ್ ಬನಿಸ ಕೆಲ್ಸ ಮನ್ಲಿ ಯಾದಕ್ಕೆ ಒ ಬಯಸ್ಕಬೇಕ ಸಾಯ್ಬೇಕ ನ
ಅದ್ನೇ ಹೊಳ್ತಿದರಿ ಬೆಂಗ್ಳೂರ್ ಹೋಗ ಅಂತಂದ್ರ ನೀವೇ ಫಸ್ಟ್ ಹೋಗಿ ಏನ್ ಅಂತಿದರಿ ಹತ್ತಕ್ಕೂ ಧೈರ್ಯ ಮಾಡಲ್ಲ ಇದಕ್ಕೂ ಧೈರ್ಯ ಮಾಡದ ಹಾ ಅಲ್ಲ ಅದಕ್ಕೂ ಧೈರ್ಯ ಮಾಡಲ್ಲ ಇದಕ್ಕೂ ಧೈರ್ಯ ಮಾಡಲ್ಲ
ಸರ್ದಾ
ಹೆಂಗಗೆ ಹೆಿಂಗಾದ್ರ
ಹ್ಮ
ಹ್ಮ ಹ್ಮ ಸರ್ ಹಾಗ್ರ ಓದ್ತಾ ಇಲ್ವಾ ಸರ್ ನಿಮ್ೀಗ
ಹ್ಮ್ ಹ್ಮ
ಯಾರ ಮಾತಾಡಿಸರ್ ನಾವ್ ಒಬ್ಬನೇ ಮಾತಾಡ್ತವ್ಡ ಹೆಂಗ್
ನಾ ಮಾತಾಡ್ತಿದ್ದೀವಲ್ಲ ಹೇಳಿ
ಸುಮ್ಮ ಹೂ ಅಂತಿದಿರಪ್ಪ
ಸಾರ್ ಮಾತಾಡ್ತಿಲ್ವ ಇನ್ನೇನ್ ಹೇಳ್ಬೇಕು ನಿಮ್ ಸಮಾಚಾರ ಹೇಳಿ ಏನು.
ನೋಡಿ ನಮ್ನೆ ಕೇಳ್ತಿದೀ ಸಮಾಚಾರ ನೀನ್ ನೋಲಿ ಸಮಾಚಾರನ
ಹ ಹ ಓ ಏನ ನಿಮ್ ಸಹಪಾಠಿ ನನ್ನೇ ಬೋಯ್ತವನೆ ಸಾ
ಏನಂತ ಸರ್
ಇ ಏನ ಕೇಳಿ ಸರ್ ಒಂದ ಸಮಸ್ಯೆಗಳ.
ಅದೇ ಏನನ್ ಚೋಳಿ ಕೇಳಿ ಏನಂತ ಬೈದಿದಾನು
ನಿನ್ ಮಾತ್ರ್ರ ಚೆನ್ನಾಗ್ ಮಾತಾಡ್ಕಬಿಟ್ಟ ಈಗಣ್ಣದ್ರ ಹೂ ಅಂತಂತಿದೆ ಅಂತಾನ
ಆ ಹೂ ಅನ್ನುದ ಬಿಡಿ ಸರ ಮ್ಯಾಟರ್ ಮಾತಾಡಿ.
ಸರಿ ಸರ್ ಆಯ್ತು ಓಕೆ ಮತ್ತೆ ನಿಮ್ದ ದು ಎಕ್ಸಾಮ್ ಎಲ್ಲ ಚೆನ್ನಾಗ್ ಮಾಡಿದಿದ್ದಾರೆ ಈ ಸತಿ ಆಗ್ನಿವೀರದೂ ಹೇಳಿ.
ಎಲ್ಲ ಸರ್ ಸುಮಾರ ಮಾಡಿಮಿ ದೇವ್ರ ಇಚ್ಚೆ ರಿಸಲ್ಟ್
ಸರ್ ಯಾವ್ ಯಾವ ರೀತಿ ಕೋಸನ್ ಕೇಳಿದ್ರು ಯಾವ್ಯಾವ ಟೈಪ್ ಬಂದಿತ್ತು ಒಂದ್ ಸ್ವಲ್ಪ ವಿವಾರಣೆ ಮಾಡ್ ಗೆ ಮಾಹಿತಿ ನೀಡಿ ಸರ್
ಸರ್ ನಮ್ದು
ಹಾ ಹಾ
ಹಲೋ
ಹಾ ಹೇಳಿ ಸರ್
ಸರ್ ಐವತ್ತು ಕ್ವಾಶನ್ ಬರ್ತದೆ.
ಹಾ ಸರ್
ಐವತ್ ಕ್ವಶನ್ ಅಲ್ಲಿ ಮ್ಯಾಥ್ಸು ಹದನೈದು ಕ್ವಶನು ಸೈನ್ಸು ಹದಿನೈದು ಕ್ವಷನು.
ಹಾ
ಜಿ ಕೆ ಹದ್ನೈದು ಕ್ವಶನ್ ಬರ್ತದೆ ಸರ್ ಟೋಟಲ್ ನಲ್ವತ್ತು ದು ರೀಸನಿಂಗು ಐದು ಕ್ವಶನ್ ಬರ್ತದೆ ಸರ್
ಹಾ
ಟೋಟಲ್ ಐವತ್ತು ಕ್ವಶನು
ಹಾ
ಆ ಮತ್ತೆ ಅ ಒಂದ್ ಕ್ವಶನ್ಗೆ ಎರಡು ಮಾರ್ಕ್ಸು ಸರ್
ಹಾ
ಟೋಟಲ್ ನೂರು ಮಾರ್ಕ್ಸ್ ಇರ್ತದೆ ಹ್ಮ್ ನಾವ್ ಈ ಸಲ ಏನೋ ನನ್ ಪ್ರಕಾರ ಪಾಸ್ ಆಗ್ಬೋದು ಅಂತ ಒಂದ್ ನಂಬಿಕೆ ಐತೆ ಆಗಲ್ಲ ಸರ್ ಫೇಲ್ ಆದ
ಹಾ ಸರ್ ಅದಲ್ಲಾ ನಿಮ್ ಮಾತಾಡ್ತಿದಾಗ ನೋಡ್ಕ ಈಗ ನಾ ಏನಂತ ಮಾಡ್ತಿದ್ದಾನು ಬಯ್ರಿ ಆ ಗಂಡು ಪ್ರಕಾಶಂಗ ಮಾಡ್ತಿರೋದು. ಅದೇ ಕಾಪಂ ಕಟನ್ನ್ ಮಾಡೋ
ಹಲೋ ಸರ್ ಮಾತಾಡಿ ಸಾರ್ ಮಾತಾಡಿ ನಿಮ್ಮ್ ಯಾವ್ಯ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟ ಇ ಪರ್ಸೆಂಟ್ ಬಂದಿತ್ತು ಯಾವ್ ತರ ಬರುತ್ತೆ.
ಸರಿ ಹೇಳಏದ್ನೆಲ ಸರಿ ಸರಿ ದ್ನಲ ಹದ್ನೈದ ಹದ್ನೈದು ಹದ್ನೈದು ಇದು ಐದು ಅಂತ
ಹಾ
ಹಾ ಹ್ಮ ಹಂಗೆ ಅದರಲ್ಲಿಿ ಸುಮಾರು ಮಾಡಿವ್ ಸರ್ ಹೆಂಗೋ ಪರವಾಗಿಲ್ಲ ಇನ್ನಂದ ಯಾವ್ದ ಎತಿಯಾ ಇನ್ನೊಂದು ಹ ಇನ್ನೇನ್ ಸರ್ ಸಮಾಚಾರ ಸರ್ ಅಷ್ಟ ಬರ್ದಿವವಿ ಒಂದ್ ಲೆವೆಲ್ ಮಾಡಿನಿ ದೇವರು ಇಛೆ ನೋಡಮ್ಮ ನೆಕ್ಸ್ಟ್ ತಿಂಗ್ಗಳು ಫಸ್ಟ್ ವೀಕು ಇಲ್ಲ ಸೆಕೆಂಡ್ ವೀಕ್ ಒಳಗೆ ರಿಸಲ್ಟ್ ಬರ್ಬೋದು ಟ
ಕೊೊಂಡ
ನೆಕ್ಸ್ಟ್ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ತಿಂಗ್ಗಳು ಲಾಸ್ಟ್ ನೆಕ್ಸ್ಟ್ ತಿಂಗಂಗಳು ಸೆಕೆಂಡ್ ಸೆಕೆಂಡ್ ವೀಕ್ ಸರ್
ಹಾಗೋಯಿತು ಹನಂಗ ಬಂದಟ್ ಕೊಳ್ಳಂಗ ಬ ನಂಗ ಬ ನಂಗ ಬಂದದ ಕೆನ್ಸ ಮಾಡಬದ ಕೊ ಯಾಕ ಅವನ್ ಯಾಕ ನಾನ ಅವನ್ ನಂದ ಈಗ ಅವಕ ಅವ ಅವ್ನ್ ದುಡ್ಡು ನಮ್ದ ಬರ್ಬೇಕ ಈಗ
ಸಾರ್ ಆತರ ಎಲ್ಲಾ ಮಾಡಕ ಆಗಲ್ಲ ತಲೆ ಕೆಡ್ಸ್ಕೊ ಬಿಡಿ ಏನ್ ಸರ್
ಹೇಳಿ ಸರ್ ಹೇಳಿ ಸರ್
ಯಾಕ್ಸಾರ್ ಆ ಕಡೆ ಸೈಡು ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ
ಸ ನಿಮ್ ಕಲ್ಲೇ ಗಮನ ಹರಿಸ್ತಿದೀಿ ನಿಮ್ ಯಾವ್ ತರ ಟೂರಿಸ್ಟ್ ಇಷ್ಟ ಬಿತ್ತು ಕ್ವಶನ್ಗಳು ಅ ಹಳ್ತಾನ ಇಲ್ಲ ನಾ
ಸರ್ ಅಪರ ಿಸ್್ಟ್ ಏನಿಲ್ಲ ಸರ್ ನಮ್ದು ಈ ದಿನೇ ಸುಮಾರಾಗ ಎಕ್ಸಾಮ್ ಈ ದಿನೇ
ಹಾ
ಹ್ಮ್ ನಮ್ದೇನು ಅಂತ ಟಫ್ ಇಲ್ಲ ಸರ್ ಸರ್ ಈಗ ಸರ್ಕಲ್ನ ಬಡ್ತಾಮಿ ಸರ್
ತರ್ಕ ಬಿಡ್ತಿದನಂತ ಏನ ತರ್ಸಕ್ ಹೋಗ್ ಹಾ ಬಂದ ಹಲೋ ಸಕಬಳ ರೂಪಾಯ ಬೋರ್ಡ್ ಸಕಬಳ ಅಪ್ಪ ದುಡ್ಡಿ ಆಯ್ತ ಅಪ್ಪಡ್ ಹಾ ಹ ಹ ಸರ್ಕಲ್ ಗರ ಮೆಡಿಕಲ್ ಮೆಡಿಕಲ್ ವರ
ಸರ್ ಇಲ್ಲ ಆಲ್ರೆಡಿ ಸಾಮೀಲು
ಸಾಮೇಲು ಬೋಗ್ ಮುಟ್ಟಿದಾರ ಅಂತ ಹೊ ಹೋ ಹ್ ಅಳ ಮತ್ತತ್ ಹ ಈಗ್ ಚನ ಸರಕ ಬಿಡ್ತಾಮಿ ಅಂದೇಟ
ಹ್ಮ್ ಸರ್ಕಲ್ ಬ ಬಿಡ್ತಾಮಿ ಏನು ಬಟ್ ಮೇಲೆ ಅಲ್ಲೇ ಇದ್ದಮ್ಮ ಸರ್ ಬುಟ್ ಮೇಲೆ ಮುಂದ ಬರ್ತಮಿ ಅಲ್ವಾ ಸರ್ ಸರ್ ಈಗ ಸರ್ ಒಂದ್ ನಿಮ್ಷರಿ ನಿಮ್ಗೆ ಡೌಟ್ ಆದ
ಅಜಯ ಕುೂಳಕ ಹ
ೋಟ್ರೆ ಸ ಗಾಡಿ ಓಡಸ್ತವಾರಲ್ಲ ಅವರಿಗೆ ವೀಡಿಯೋ ಕಾಲ್ ಮಾಡಿ
ಹಾ ಅಪ್ಪ ಕುತ್ಕಪ್ಪಾ ಅ್ ಸರಿ ಟೈಮ್ ಆದ ಕಟ್ ಮಾಡು
ಹಏ ಸಾರ್ ಹೇಳರಿ ಒನಲ್ ಸಾರ್ ಸಾರ್
ಹಾ ನ ನಷ್ಟ ಕಾಲ್ ನಷ್ಟ ಕಾಲ್ ಮಾಡಕ್ ಆಗಲ್ಲ ಯಾಕಂದ್ರೆ ಇದು